ಮತೇರಿ.
ಏನಿಲ್ಲ ನೋಡವ ಕುತ್ತಿದೆ ಸುಮ್ನೆ ನೀವು.
ಹ್ಮ ನಾವ ಏನಿಲ್ಲ ಊಟ ಆಯ್ತು ಅಡ್ಡ ಆಡತೀವಿ ನೋಡ.
ವಾಕಿಂಗ್ ಮಾಡಕತ್ತಿನ.
ಹ್ಮ್ಮ್.
ಚೆನ್ನು ಏನ ಮಾಡಕತೇನ.
ಚಿನ್ನು ಮಕೊತೋ ಆ ಪಾಪ ಬಿದ್ದದದ ಇವತ್ತು
ಎಲ್ಲಿ
ಅಲ್ಲಿ ಕಾರುಣಿ ಕರಿ ಆಗಿ ಅಕ್ಕ ಲೆಗ್ಸಿಗ ಹೋಗಿದ್ರ ಅಲ್ಲಿ ಕಟ್ಟಿ ಮ್ಯಾಲ ನಿಂತನ್ ಅಂತ ಅದ ಇಕಾಡಿ ಎತ್ ಬರನಾ ಕಟ್ಟಿ ಮ್ಯಾಗಿಂದ ಜಿಗದಾನ ಸ್ವಲ್ಪ ಎತ್ರಾ ಇತ್ತದ ಕಟ್ಟಿ
ಹ್ಮ್ ಹ್ಮ್ ಹ್ಮ್
ಅದ್ ಬಿದ್ದಾನ ಬಿಳುದ್ರಾಗ ಜಸ್ಟ್ ಮಿಸ್ ಆಗ್ಯನ ಇವ ಎದ್ದ ಬರ್ತಿತ್ತ ಅಂತ ಅಟ್ರಾಗ್ ನಮ ನಮ್ಮ ಅಕ್ಕ ತಗೊಂಡು ಈ ಕಡಿ ಸರದ ಬಿಟ್ಟಳ ಎತ್ತು ಹಾಯ್ದು ಹೋಗ್ಯದ
ಪೆಟ್ ಆಗಿಲ್ಲಲ್ಲ
ಅದೇ ಸ್ವಲ್ಪೇ ಮೊಳಕಾಲಿಗಿ ಸ್ವಲ್ಪ ಬಡ್ದದುದಾ ಅವ ಬರೆ ಅಳಕೆ ಹಚ್ಚ ದವ ಇವತ್ತ ಈ ಮುಕೋಣನ ನೋಡ. ಏಟೋತನ ಅತ್ತತ್ತು ಅವ್ರ ಅಕ್ಕ ಕಾಲ್ ಮಾಡಿದಾ.
ಹ್ಮ
ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ಲ ಅವ್ರ ಅಕ್ಕ ಮಾತಾಡಿದ್ರ ಸಮಾಧಾನ ಆಗ್ಲಿಲ್ಲ ಅವ್ನಿ.
ಎಲ್ಲುತಾ ಅವರಕ್ಕಾ
ಅವರ ಅಕ್ಕಾ ಪಂಡ್ರಾಪೂರ್ ಒಳಗ ಇರತಲಾ ಹ್ಮ್..... ಅವ್ರ ಅಕ್ಕಗ ಮದ್ವಿ ಮಾಡಿ ಕೊಟ್ಟೇವಿ ಗಂಡನ್ ಮನೆ ಆದಾಳ ಅಕ್ಕಿ
ಹ್ಮ್ ಹ್ಮ್...
ಏನ್ ಮಾಡ್ಲತ್ತೀರಿ ನೀವು...
ಒಂದ್ ನಾಕೈದು ಬಂಡೆ ಅದಾವ ಈ ಮುಕ್ಕೋಬೇಕ.
ಹ್ಮ್ ಹೋಳಿಗಿ ಅದು ಮಾಡಿದ್ರೇನ.
ಇಲ್ವಾ ನಾವು ಹೋಳಿಗಿ ಮಾಡಿಲ್ಲ ನಾವು ನಿನ್ನೆ ಒಟ ಸಾವಿತ್ರಿ ವ್ರತ ಮಾಡಿದ್ದೇವಿ.. ಹ
ಹೌದಾ
ಹಾ ನಮ್ಮ ಕಡೆ ಕಾರುಣ್ಯದ ಏನು ಮಾಡ ಈಗ ಜಾಸ್ತಿ ಇದ ವಟಸಾವಿತ್ರಿ ವ್ರತ ಮಾಡ್ತೇವಿ ನಾವು
ಏನ್ ಮಾಡ್ತಾರವಾ ಅದಕ್ಕ
ಈ ಸಾವಿತ್ರಿ ಕತಿ ಗೊತ್ತತ್ತಲಾ ನನ್ ಯಮನ್ ಕೂಡ ಹೋರಾಡಿ ಗಂಡನ ಉಳ್ಸ್ಕೊಂಡ ಮತ್ತಾನ
ಓಹೋ ಹಾ ಹ್ಮ್
ಹಿಂದು ವ್ರತ ಇದ ಆಕ್ಚುಲಿ ಅಂದ್ರೆ ಅದು ಒಟ ವೃಕ್ಷಾತ್ ತಿನ್ನಸದ ಹಿಂಗ್ ಆಲದ್ ಗಿಡ ಅ ಬನ್ಯಂಟ್ರೀ ಏನ ಅಂತರ ನೋಡದ ಅದಕ್ಕ್ ಪೀಪಲ್ ಗಿಡ.
ಹ್ಮ್....
ಆ ಗಿಡ ಇರ್ತತಿ ಆ ಗಿಡಕ್ಕ ಪೂಜೆ ಮಾಡೋದ ಇರ್ತತಿ ಫಸ್ಟಿಗೆ ಉಪವಾಸ ಮಾಡೋದು ಅವತ್ತ..
ಹ್ಮ್ ಹ್ಮ್ ಹ್ಮ್..
ತಕೊಂಡು ಉಪವಾಸ ಇರೋದು ಅಡುಗೆ ಮಾಡೋದೆ ಎಲ್ಲ ಮಾಡಿದ್ದೆ ನಾನು ಮಾಡ್ತಿ ಸ್ವೀಟ್ ಹೋಳಿಗಿ ಏನ್ ಮಾಡ್ಲಿಲಾ ನಾ ಶಾವಿಗೆ ಪಾಯಸ ಮಾಡಿದ್ದ
ಏನ್ ಅದಕ್ ಹೋಳ್ಗಿ ಮಾಡ್ಬೇಕೇ ಏನ್
ಒಟು ಬ್ಯಾಳಿ ಆಕಿ ಮಾಡ್ತಾರ ಮಾಡೋರು ಏನರ ಒಂದ್ ಸ್ವೀಟ್ ಮಾಡ್ಬೇಕ ಒಟ್ಟ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ನಿಮ್ಮ್ ಅತ್ತೀನಿ ಮಾಡ್ಯಾಳನು
ಹಾ ಅವರು ಮಾಡಾರ.
ಹ್ಮ ಮತ್ತೆ ಎಲ್ಲಿ ಎಲ್ಲಿ ಇದು ಸಿಗ್ತದ ಮರ.
ಇಲ್ಲೇ ನಮ್ಮ ಗಾರ್ಡನ್ದಾಗ ಐತಿ
ಐಯ್ತಾ ಏನು ವ್ಯೂನು ಮಾಡಿರ್ಲಿಲ್ಲಾ
ಒದ್ ಸರಿ ಹಾಕಿದಾವ ಈ ಸರಿ ಏನ್ ವಿಡಿಯೋ ಮಾಡಿಲ್ಲ ಅಷ್ಟು ಮತ್ತೆ ಸಿಂಪಲ್ ಸೀರೆ ಉಟ್ಕೊಂಡ ಹೋಗಿ ಪಟನ್ ಮಾಡಿ ಬಂದನೆವ
ನೀಮ್ಮ್ ಯಜಮಾನ್ರು ಬಂದಿದ್ರನ್
ಹ್ಮ ಕರ್ಕೊಂಡ್ ಹೋಗಿದ್ದೆ ಅವ್ರಿಗೇನು ಬಾ ಅತ್ ಹೇಳಿ
ಈ ರಾತ್ರಿ ಮಾಡುದ ನ
ಮುಂಜನನೇ
ಮುಂಜನೆ ಮಾಡ್ತಾರ
ಹ್ಮ್ ಮುಂಜಾನೆನೆ ಫಸ್ಟ್ ಅದು ಒಂದು ತಾಟ ತೊಗೊಂಡು ಆ ತಾಟನಾಗ ಅರಿಸೀಣ ಕುಂಕುಮ ನೀರ ಮತ್ತ ದೀಪಕ್ಕಿ ಬತ್ತಿ ಎಣ್ಣೆ ಉದಿನ ಕಡ್ಡಿ ಇಟ್ಕೊಳ್ಳೋದು ಅದಾಗಿಂದ ಒಂದಿಷ್ಟ ಗೋಧಿ ಹಾಕೋದು ಮತ್ತೆ ಮಾಯ್ನ್ಕಾಯಿ ಬೇಕಿದ್ಲಿ ಸ್ಪೆಷಲ್ ಅಂದ್ರೆ ಮಾಯನ್ಕಾಯಿ
ಅದಕ್ಕ
ನನ್ ಮಾಯನಕಾಯಿಗಳು ಒಂದು ಗಿಡಕ್ಕ ಗಿಡ ಇಡ್ಬೇಕು ಹುಡಿ ತುಂಬಬೇಕಂದಂಗ ಆ ಗೋಧಿ ಅದನ್ನು ಕೂಡಿ ಇಡುದಿರ್ತೈತಿ ಉಳದದ ಏನಐತಿ ಯಾರುತ್ತ ಮುತ್ತೈದೆರ್ ಬಂದಿರ್ತಾರ ಅವ್ರಗ್ ತುಂಬೋದಿರ್ತೈತಿ ಅದಕ್ಕೆ ಒಂದ ಒಂದರೆ ಎಕ್ಸ್ಟ್ರಾ ಯದು ನೀವು ಜಾಸ್ತಿ ಮಂದಿ ತುಂಬತಿರ ಅಂದ್ರೆ ಜಾಸ್ತಿ ಇಟ್ ಮಂದಿ ತುಂಬೀರ ಆಟ ಕಾಯವ್ಯಬೇಕ ಮಾವಿನಕಾಯ ಇಟ್ಕೊಂಡು ದಾರ್ ಸಿಗ್ತೈತಿ ಉಂಡಿನೆ ಇರ್ತದ ದಾರದ್ದು
ಹ್ಮ್
ಆ ದಾರ ತಗೊಂಡು ಹೋಗುದು ಇಟೆಲ್ಲ ತಗೊಂಡ್ ಹೋಗಿ ಪೂಜೆ ದೀಪ ಹಚ್ಚಿ ನೀರು ಅದು ಹಚ್ಚಿ ಕುಂಕುಮ ಹಚ್ಚಿ ಅರ್ಶಿ ಹಚ್ಚಿ ಎಲ್ಲ ಪೂಜೆ ಮಾಡೋದು ಉಡಿ ತುಂಬ ಹೋದ ಮಾಯನ್ಕಾಯಿ ಗೋಧಿ ಕೊಡೋರು ಜಂಪರ್ ಪೀಸ್ನು ಕೊಡ್ತಾರ ನಾವ್ ಹಂಗೆ ಹದು ಹ್ದಿದ್ದಿಲ್ಲ ಎಲ್ಲಿ ಎದು ಹೂಯ್ದಿರ್ತೆ ಅದ್ರ ಇಟ್ಕಸಿಂದೋಗ ಗೋದಿ ಬಂದಿದ್ರಲ್ಲ ರಗಡ ಜನ ಫಸ್ಟಿಗೆ ನಾವು ಹೋಗೋತ್ತಿಲ್ಲ ಒಬ್ಬಾಕಿ ಪೂಜಾ ಮಾಡಾತಿದ್ಲು ಆಕ ನನ ಹುಡಿತುಂಬಿದಲ್ಲ ಆಕಿನ ಪೂಜೆ ಆಗಿತ್ತು ಆಕಿ ಹೊದ್ಲು ಅದ ಇನ ವಯಪ್ಪ ಅಂದ್ಲು ಆಕೆ ಈಗ ನಾ ಹೊಡಿ ತುಂಬ್ರ ಆ ನಾ ಅವರಿಗ್ ತುಂಬುದು ಅವ್ರು ನಮಗ್ ತುಂಬುದು ಹಿಂಗ
ಅಟ್ಲೀಸ್ಟ್ ಒಂದ್ ಇಬ್ಬ್ರಿಗೆರ ತುಂಬ್ಬೇಕಿತ್ ನೀವು
ಇಲ್ಲ ಒಬ್ಬರಿಗೆ ತುಂಬಿದ್ದ ಅಕಿನ್ ನನಗ್ ಒಬ್ಬಕಿಗೆ ತುಂಬಿದಲು ನಾ ಒಬ್ಬೇಕ್ನೆ ಇದ್ದೆ ವಟ್ ಒಬ್ಬರಿ ಗರಿಗಾವ ತುಂಬೇ ಗಿಡಕ್ ಒಂದ್ ಮಾಡ್ದೇವಿ ಅದು ಮಾಡಿ ಅದು ದಾರ ತಗೊಂಡಿರ್ತವಲ್ಲಾ ಅದನ್ನ ಏಳ್ ಸುತ್ತ ಸುತ್ತರ ಒಂಬತ್ ಸುತ್ತ ತರಾ ಹೆಂಗ್ ಸುತ್ತುದು ಗಿಡಕ್
ಹ ಅಂದ್ರ ನಾವು ಬನ್ನಿ ಗಿಡಕ ಪೂಜೆ ಮಾಡ್ತೇವಲ್ಲ ಆತರ ಹ
ಹ್ಮ್ ನಾ ಮಾಡಿಲ್ಲ ಬನ್ನಿ ಗಿಡಕ್ ನನಗೂ ಗೊತ್ತಿಲ್ಲ
ಏ ನಾವು ಬನ್ನಿ ಗಿಡಕ್ ಮಾಡ್ತೇವ ಒಂಬತ್
ಅದಂದ್ರೆ ಏಳ್ ಜನ್ಮದಾಗ ಮುಂದನು ನನಗೆ ಇದೆ ಗಂಡ ಸೀಗಲ್ಲಿಂತ ಬೀಡ್ಕೊಳದತ್ತ ಮತ್ ಗಂಡನ್ ಆಯುಷಾ ಹೆಚ್ಚಾಗತತಿ
ಹಾ ಹಾ
ಅದಕ್ಕೆ ಏಳು ಸೂತ ಸುತ್ತುದು ನಾ ಏಳು ಸೂತ್ತ ಬಂದೇನೆ
ಹ್ಮ್ ಹ್ಮ್ ಹಾ
ಹಂಗ್ ಸತಾರದ ಅದೇನಾಗಿರದದು ಅದುನ್ ರೀಲ್ಸ್ನಾಗ ಹಾ ಕರೆ ಕರೆನೆ ಅಗೇತಿ ಸುತಿ ಬಂದಾರ ಸುತಿ ಕೆಳಗ್ ದೀಪ ಚಿಟ್ಟರ್ಲ್ಲ ದೀಪಲ್ಲ ದಾರಿ ಪೂರ್ತಿ ಟ್ಟು ದಾರಸಟ್ಕೊಂಡ ಹೋಗ್ಬಿಟ್ಟು ಏಳ ಜನಕ್ಕೆ ಎಲ್ಲಿ ಸಿಗಲ್ಲವ ಸಿಗಲ್ಲವ ಎನಕ್ಕೆ
ಹ್ಮ ಹ್ಮ ಹ್ಮ್ ಅದ ನಾವು ಹಂಗೇನ ಅದ್ರ ವಿಶೇಷತೆ ಏನ್ ಗೊತ್ತಿಲ್ಲ
ಗಿಡಕ್ಕು
ಹ್ಮ್ ನಾವ್ ಬನ್ನಿ ಗಿಡಕ್ ಪೂಜೆ ಮಾಡ್ತೇವಲ್ಲ
ಬೇರೆ
ಹ್ಮ್ ಅಲ್ಲ ಅದ್ನು ದಾರ ಸುತೇವ್ ನಾವು ಐದ್ ಸುತ್ತ
ಹ್ಮ್ಮ್.
ಅದಿಕ್ ಹಂಗೆ ಅದನ.
ಈ ಒಟ ಸಾವಿತ್ರಿ ವ್ರತ ಅಂತಾರದಕ್.
ನಮ್ದ ಕಲರ್ ಕಲರ್ ಡೇ ಇದ್ದಂಗುವ ನಮ್ದ.
ಅದು ಬೇರೆ ಅದು ನವರಾತ್ರ ಇಲ್ಲಿನ್ ನವರಾತ್ರಾಗೂ ಇದುಕು ಮಾಡ್ತಾರ ಇಲ್ಲಿನೂ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ದಿನ ನನ್ ಸೀರೆ ಉಟ್ಕೊಂಡ್ ಹೋಗುದ್ ನಮ್ದ ಒಂಥರ.
ಹ್ಮ್.
ಒಂಬತ್ತು ದಿನ ಒಂಬತ್ ಕಲರ್ ಹಾ ಒಂದ್ ನಶಿಕ್ನಗ ಐದು ಗಂಟೆ ನಾವು ಹ್ಮ ನಮ್ದು ಜಲ್ದಿನೇ ಹೋಗ್ ಬಂದ್ವಿ.
ಹ್ಮ್ ಹ್ಮ್. ಬಟ್ಟೆಲ್ಲ ಹೆಣ್ಮಗ್ಲೂ ಇರ್ತಾಳ ಚಂದ ಇತ್ತ.
ಹ್ಮ.
ಹಬ್ಬುಗಳೆಲ್ಲ
ಹ್ಮ್ ಗಂಡ್ಮಕ್ಲುದು ಅಲ್ಲೆ ಗಂಡ್ಮಕ್ಲುದು ಇರ್ತದ್ರ ಲಭ್ ಲಭ್ ಅವ್ರ್ ಹೇಳ್ತಾರ್ ಇಲ್ಲ ವರ್ಷದ ಒಟ್ಟು ಹಬ್ಬದಲ್ಲೆ ಹೆಣ್ಮಕ್ ಮಕ್ಳಿಗೆ ಇದು ಒಂದೇ ನಮಗ್ ಹಬ್ಬತರರ್ ಹೋಳಿ ಹುಣ್ಣಿಮೆ.
ಕೆಲೊಬ್ರು ಉಪಾಸ ಗಂಡ್ಮಕ್ಲು ಮಾಡ್ತಾರ ಇದ್ರ ರ್ವತ ಅಂದ್ರೆ ದಾರ ಒಬ್ಬರ್ ಗಂಡ ಮಕ್ಳ ಸುತ್ತಾರ.
ಹ. ಹ್ಮ್ ಹೌದಾ ಅಂದ್ರೆ ಅವ್ರಿಗೂ ಏಳ್ ಏಳ್ ಜನ್ಮಕ್ ಇದೆ ಹೆಂಡ್ತಿ ಸಿಗ್ಲಿ ಅಂತ ಇರ್ಬೇಕು.
ಹಾ ಒಬೊಬ್ಬರಿಗ್ ಇರ್ತೇತ್ ಮತ್ತ.
ಹಾ ಅದಕ್ ಅವರು ಮಾಡ್ತಿರ್ಬೇಕು ಹ್ಮ್. ನಾವ್ ಇಲ್ಲಿ ಯಾವ್ ಏಳು ಜನ್ಮೂ ಇಲ್ಲ ಎಂಟ್ ಜನ್ಮೂ ಇಲ್ಲ ನಾವ್ ಏನ್ ಗಾಂಡನು ಮಡಂಗಿಲ್ಲ ಹೆಂಡ್ತೀನೂ ಮಡಂಗಿಲ ನಮೂರ್ ಕಡೆ.
ಅವರ ಸಿಗ್ತಾರೋ ಇಲ್ಲೊ ಏನ್
ಮುಂದಿನ್ ಜನುಮದಾಗ ಏನಾಗಿ ಹುಟ್ಟಿರ್ತೀವಿ ಯಾರಿಗ್ ಗೊತ್ತಿರ್ತದ ಹ್ಮ್.
ಹಲೋ.
ಹಾ ಹೇಳವ. ಏನ್ ಬಂದಿ ಹಲೋ.
ಹಲೋ.
ಕೇಳತಿಲ್ಲ. ಹಲೋ.
ಹಲೋ.
ಕೆಳ್ಸತಿಲವಿ. ಹಲೋ. ಹಲೋ. ಹಲೋ. ಹಲೋ. ಕೆಸತಿಲ್ಲ
ಹಲೋ.
ಹಲೋ.
ಕೆಳ್ಸತಿಲ್ಲ.
ನಂಗ್ ಕೆಳ್ಸತದವಿ.
ಎತಥ್ ಹಲೋ ಹಲೋ
ಎನ್ ನನ್ಗ್ ಕೆಳ್ಸತದ ನೀ ಹೆಲೋ ಹಲೋ ಅಂತಿ ಎಲ್ಲ ಕೆಳ್ಸತದ ನಂದೇ ನಿನಗ್ ಕೇಳ್ಸು ಆತ್. ಇಗ್ ಕೇಳ್ಸತ. ಹ್ಮ್ ಏನ್ ಮಾಡಿದ್ರಿ ಅಡ್ಗಿ ಸಂಜೆ
ಅ ಚಪಾತಿ ಮಾಡಿದ್ಯಾ ಮತ್ತ ಸೋಯಾಬೀನ್ ಪಲ್ಲೆ ಮಾಡಿದ್ದ
ಹ್ಮ್ ಹ್ಮ್ ಹ್ಮ್
ಮತ್ತೆ ಅವ್ರ ಹೆಸರು ಕಾಳು ತಂದವ ಅದನ್ನ ಕೂುದಿಸಿ ಸಾರು ಮಾಡಿದಾರ ಅದನ್ನ ನ ಮಾಡದ ವೆರೈಟಿ ವೆರೈಟಿ ಇರ್ತಾವ ಹೆಂಗ್ ಮಾಡ್ತಿೀರ ಹಂಗ
ನೀ ಮಾಡ್ತಿ
ನಾವು ಮಿಕ್ಸರ್ ಇತ್ತಂದ್ರೆ ಟಮಾಟಿ ಗ್ರೈಂಡ್ ಮಾಡಿ ಗತ್ಲೆ ಮಾಡ್ತೇವಾ
ಹ್ಮ
ಸರಿ ಇಲ್ಲಲ್ಲ ಬರ ಹೋಲ್ ಪಸಿಂದ ನಾರ್ಮಲ್ ಆಗಿ ಎಲ್ಲಾ ಪಲ್ಯ ಹ ಮಾಡ್ತವ ಹಗೆ ಮಾಡ್ ಅದು ಮಿಕ್ಸರ್ ಇತ್ತಂದ್ರೆ ಟಮಾಟ್ ತಂದಿಲ್ಲ ನನಗೆ
ಹೌದಾ ಮತ್ತೆ ಎಲ್ಲ ಹೆಂಗೆ ಅವ
ಎಲ್ಲ ಅನಕ ಏನ್ ಬತ್ತ ನಂಗೆ ಮಾಡ್ತೆ ಶೇಂಗಾಯಟ ಕುಟ್ಟು ತಂಗನನೆ ಅದ್ರಾಗ ಕೊಡ್ತೇಿ ಈಗ ನೆಕ್ಸ್ಟ್ ಟೈಮ್ ಬರಕ್ಕೆ ತರ್ಬೇಕು
ಹ್ಮ್ ಹ್ಮ್ ಇಲ್ಲ ಇದು ಎಲ್ಲ ಪಲ್ಯ ಮಾಡಂಗಗೆ ಮಾಡ್ತ ಅದು ಟೇಸ್ಟ್ ಹತದ
ದ ಶಕ್ಯತಿ
ಏನ್ ನಾನು ಒಮ್ಮಿ ಮಾಡಿಲ್ಲ ಮಾಡ್ಬೇಕೇಕ್ ಮಾಡ್ಬೇಕ ಅಂತೀನಿ ಅದ್ಕ ನಿಂಗೆ ಕೇಳತ್ತೀಿನಿ
ನು ಗಂಡ ಫೇವರಿಟ್ ಅವು
ಹೌ
ಬರ ಸೊಯಾಬೀನ್ ಸೊಯಾಬೀನ್ ಅಂತಾನಾ
ಹಾ ಹಾ ಹಾ
ತಿನ್ಬೇಕು ಆ್ಯಕ್ಚುಲಿ ಪ್ರೋಟೀನ್ ಇರ್ತದೆ
ನಾವ್ ತಂದೆವ ನಾವ ಸಾರ್ನೆ ನ ಸಾರ್ನೆಗ್ ಹಾಕಿ ಹಾಕಿ ತಿಂತೆವು
ಅದನ್ನ ಮೊದ್ಲ ಟೊಮೆಟೊದು ಗ್ರೇವಿ ಮಾಡಿ ಒ ಟ್ರೈ ಮಾಡಿದ್ರೆ ಮತ್ತ ಹಿಂದ ಮಿಕ್ಸರ್ ಚಲೋ ಆಗ್ತದ ಎರಡ್ ಮೂ ಟಮಟ ಮಿಕ್ಸರ್ಾಗ ಹಾಕಿ ಕ್ ಮಾಡಬೋುದು ಅದ ಆ್ಮೇಲೆ ಎಲ್ಲ ಹೆ್ಯಾಂಗ್ ಹಾಕ ಪಾನಿ ಕೊಡ್ತವಿ ಇ ಸಾಸ್ಮಿ ಎಣ್ಣೆ ಹಾಕಿ ಪಾನಿ ಕೊಡು
ತಳಾವ
ಹಾ
ಮತ್ತ್ ಹಚ್ತೀನಿ ತಗುರಿ ಹ ಆತಾರ ಹ ಬಾಯ್
ಬಾಯ್